ಈಗ್ ಬಂದೆ ಊಟ ಮಾಡ್ದೆ
ಏನ್ ಮಾಡ್ದೇಬಿಟ್ಟ
ಅಕ್ಕಿನ ಚೊಪ್ಪಿಟ್ಟ
ಮತ್ತ
ಹ ಅಕ್ಕಿನ ಚುಪ್ಪಿಟ್ಟು ಟಮಾಟೊ ಚಟ್ನಿ
ಜೋರ ಹ್ಮ್
ನಿ್ದ ಊಟ ಹ್ಮ
ಆಯ್ತು ಈಗ
ನಿ್ದ ಊಟ ಹ್ಮ್ ಏನ್ ಮಾಡಿದವಿ ಊಟ ಕೆಲ್ಸತ್ತ
ಚಪಾತಿ ಚಪಾತಿ ಬೆಂಡೆಕಾಯಿ ಪಂದೆ ಆಮೇಲೆ ಸವಾಕ್ಕೀರು ಬೆಳಪಲ್ಯಾ ಅನ್ನಾ ಸಾಂಬಾರ ಹ್ಮ್ ತಿಂತಿದ್ದಿಲ್ಲಲ್ಲ ನಾವು,
ಹ್ಮ್ ಹ್ಮ್
ಇವಾಗ ಇವಾಗ ತಿನ್ನೋದು ಕಲ್ತೀನಿ
ಹ್ಮ್ ನಂದಿನ ಕಾಲ್ ಮಾಡಿದ್ಲಾ? ಹ್ಮ್ ಮೊನ್ಯಕಿಗೆ ಮೊ ಮೊನ್ಕಿಗೆ ಇದು ರಜೆ ಇತ್ತಂತ
ಹ್ಮ
ಹ್ಮ್ ಅವ್ರ ಅಣ್ಣಾಗ ರಜೆ ಇತ್ತು ಅಕ್ಕಿ ಅವ್ರ ಅಣ್ಣಾ ಮತ್ತ ಅವ್ರ ಅಣ್ಣಾ ಗೆಳತಿ ಇದ್ರಾಗ ವರ್ಕ್ ಮಾಡ ಕಂಪ್ನಿ ವರ್ಕ್ ಮಾಡ್ ರಂತ
ಹ್ಮ್
ಮೂವರು ಸೇರಿ ಇದು ಟ್ರಿಪ್ಪಿ ಓಗ್ಯಾರ. ತಿರುವಣಮಲೈ ಹೋಗವ್ಯಾರ ತಿರುವಣಮಲೈ. ತಿರುವನಂತಪುರಗುವಾರ ಅಲ್ಲಿ ಹೋಗಿ ಆ ಏನೋ ಎಷ್ಟೋ ನಾಕ್ ತಾಸು ಇದನ್ ಮಾಡ್ಯಾರಂತ. ನಡ್ಕೊ ಹೋಗ್ಬಾರಂತ ಗುಡಿಗೆ.
ಇದು ಅದ ಹೇಳಿನಲ್ಲ ಏನ ಪ್ರದ‌‍ಕ್ಷನೆ ಏನ ನಡ್ಕೊ ಹೋಗ್ಬೇಕಂತ. ಗುಡಿ ಪ್ರದಕ್ಷಿಣೆ
ಹಓಚ್ಗ ನಾವವು ಹೋದಾಗ ಡೈರೆಕ್ಟ್ ದರ್ಶನಕ್ ಹೋಗಿದ್ವಿ ಹ್ಮ್ ನಾಕ ತಾಸ ಆಗತ್ತ.
ನ್ಯೂ ಡೆರೆಕ್ಟ
ಹ್ಮ್ ಹದ್ನಾಕು ಕಿಲೋಮೀಟರ್ ಬರೀ ನಾಲ್ಕ ತಾಸಿನಾಗ ಹೋಗ್ಯಾರಂತ
ಮಾತಾಡ್ಕ ಮಾತಾಡ್ಕಂತ ಹೋದ್ರ ನಡಿತೈತಿ ಜೊತೆಗಿರ್ತಾರಲ್ಲ.
ಇನ್ನ ಜೊತೆಗೆ ಇದ್ರ ಕೊಂತ ಹೋಗತೇವಲ್ಲಾ ನಡತತಿ ಒಬ್ಬೊಬ್ಬರ ಹೋದ್ರ ಹಿಂ ಹಿಂಗ ಬ್ಯಾಸ್
ಮೂವಾರ ಇದ್ರಲ್ಲಾ ಮಾತಾಡ್ಕೊಂಡ್ ಹೋದ್ರಂತ
ಪೋಂಡಚೇರಿಗ್ ಹೋಗಿದ್ದಂಗ ಅದಾರ
ಹ ಪಾಂಡಿಚೆರಿಗ್ ಹೋಗ್ಯಾರ ಅಲ್ಲಿಂದ ರಾತ್ರಿ ಮತ್ತ ಟ್ರೈನ್ ಇತ್ತಂತ. ಟ್ರೇನ್ ಟಿಕೆಟ್ ಮಾಡಿ ಅಲ್ಲಿಂದ ಪಾಂಡಿಚೇರಿಗೆ ಹೋದ್ರಂತ. ಅಲ್ಲೇ ಎರಡ್ ಬೈಕ್ ರೊಕ್ಕ ಕೊಡ ತಗೊಳದಂತ ಇಷ್ಟ್ ರೊಕ್ಕ ಅಂತಿರ್ತಾವಂತ ಸ್ಕೂಟಿ
ನಾವ ಓಡಾಡೋದು
ಹ ನಾವ್ ಓಡಾಡದು ಅಲ್ಲೊಂದು ಬ ಅದು ಒಂದ ಹೆಂಗ ಇರ್ತದ ಅಂದ್ರೆ ಸ್ಟ್ರೀಟ್ಗಳು ಇರ್ತಾವಂತ, ಹಾ ರಂಟಿಗೆ ಅಲ್ಲೇಷ್ಟ ಸ್ರೀಟ್ಗಳು ಇರ್ತಾವಂತ,
ಅಲ್ಲ ಸೀಟ್ ಗತಾವಂತ ಅದಕ್ಕ ನಾವು ಇದು ಮಾಡದಂತ ರೊಕ್ಕ ಕೊಡ್ಬೇಕಂತ ಇದೆ ಎಲ್ಲ ಅಲ್ಲೇ ಇರ್ತಾವಂತ. ಅಂದ್ರೆ ಈಗ ಪಿಕ್ಚರ್ ತಗಿತಾರಲ್ಲ. ಪಿಕ್ಚರ್ ತಗದಾಗ, ಎಷ್ಟಲೋಚದ ಆಯತ ನೋಡದು. ಹಂಗ ಚಲೊ ಇರ್ತ್ತಾವಂತ ಅಲ್ಲೆಲ್ಲಾ.
ಹ್ಮ್ ಬೀಚ್ ಬೀಚ್ ಎಲ್ಲ ಜಗ್ಗದ ಅಂತ, ಹ
ಮತ್ತೆ ಬಂದ್ರನೆೇ ಇನ್ನ,
ಇಲ್ಲ ಬಂದ ಆಗ್ಲೇ ಬಂದರು ಹ್ಮ ನಿನ್ನೆ ರಾತ್ರಿ ಬಂದ ಮೂರು ದಿನ ಹ ಬಂದ ಹ ಮೂರ್ ದಿನ ಶುಕ್ರವಾರ ಆ ಶನಿವಾರ ಭಾನುವಾರ ಹೋಗಿರತ್ತ
ಹಕಲ್ಲ
ಆ ಬ್ರಿಟಿಷ್ರುದ ಅವ್ರದ್ದ ಇ್ರದ್ದು ರಸ್ ಹೆಂಗ ಇರ್ತಾವ್ ಆತರ ಅವರು ಬಿಲ್ಡಿಂಗ್ ಬಿಲ್ಡಿಂಗ್ ಎಲ್ಲ ಹೆಂಗ ಇರ್ತಾವ ಅವರು
ಹ್ಮ್
ಅವ್ರದೆೆಲ್ಲಾ ಕಲಾಕೃತಿಗಳುತ್ರ ಹಾ
ಮತ್ತೆ ಅಂತೀವಾ ಹಲೋ ಹಲೋ ಮತ್ತೇನಂತ ಇಿವ ಕ ಏನ್ ಮಾಡಕತಿ ಏನ್ ಸಮಾಚಾರ ನ ನೀ ಹಚ್ಚಿದ್ದಿ ಹೆಗ್ಡೆ ಕಾಲ್
ಹ
ಹ ನಾನು ಏನ ಮಾಡಕತ್ತಿದ್ನಿ ಅನ್ಸತ್ತೆಾಗ ಅದಕ್ಕೆ ನೋಡಕ್ಕ ಆಾಗಲಿಲ್ಲ
ಹ
ಆಮೇಲೆ ಮುಂಚೂರು ಯಾಕ್ಕ ಆರೋಗ್ಯ ಒಂದರ ಆದಂಗನ ಇತ್ತು ಮಧ್ಯಾಹ್ನ ನನ್ನಕಂಠಿಕಂಗ ಮಕ್ಕಂಡ ದಬ್ಬಂದಿ ನಾನ
ಹ
ಹನ್ಮ್ಮತಿಯ್ದ ಹಲೋ
ಹಲೋ
ಹ್ಮ್ ಕ್ರೋಚ ವರ್ಕ್ ಕಲತನ್ಿ ನೋಡವಿ
ಹಲೋ
ಹಲೋ ಹಾ ಕೆಲ್ಸತೇತ್ ಹೇಳ ಹಲೋ ಕೆಲ್ಸ ಆಕತ್ತತ್ ಹೇಳ ಕಟ್ ಮಾಡ್ಬೇಡ ಹ್ಮ ಹಲೋ
ಕ್ೀ್ ಕ್ೀ
ಕ್ರೋಚೆಟ್ ಆಾಕಟ್ ಕಲ್ತ್ನ ಮೊನ್ನೆ ಅದೇನ ಸಿಂಗಲ್ ಕ್ರೋಚಟ್ ಡಬಲ್ ಕ್ರೋಚೆಟ್ ತ್ರಿಬಲ್ ಕಡ್ಚಟ ಅಂತೇಳ ಇದದು ಕಲೆ ಬರ್ತ ಮೊದ್ಲು ಸಾಮಾನ್ಯವಾಗಿವಾಗಿ ಅವೌನ್ ಕಲ್ತನ ಮತ್ತೆ ಇವತ್ ಒಂದ್ ಹೂವು ಹಾಕದ ಕರ್ಿ ಚೆನ್ನಾಗಿತ್ತು ಹಾಕೋದು ನಾಳೆ ಹಲೋ ನ ಹಾ ಕೇಳ್ಸಿತ್ತ ನಿಂಗ ನಾಳೆ ಒಂದು ಇದು ಹಾಕ್ತೀನಿ ಹ ಸ್ಟಾರ್ ಚಿತ್ರನಕ್ಷತ್ರ ಅದನ್ನ ಹಾಕ್ತೀನಿ
ಹಲೋ
ಮತ್ತೇನಂತೆ
ನಾವು ಯಾವಾಗ ಹೋಗ ಮಂತ ಪಾಂಡಿಚರಿ ತಿರುವಣ್ಣ ಮಲೈ ಅವಕಲ್ಲ
ಪಾಂಡಿಜರಿತಿರುವ ನ ಮಲ್ಲಿಿನ ಕಪ್ಪದ ಗುಡ್ಕೋ ಬರ್ತ ಬಂದು ಗಂಗಗತಲ್ಲಿ
ಹಾ ಮೇಲೆಧಾರ ಹ ಬರಮಂತ ನಮ್ಗೆೇಳ್ತಾರನು ಎಲ್ಲೆಲ್ಲಿ ಹೋಗ್ಕ್ ಅಂದ್ರೆ ನಾವಲ್ಲ ನಮ್ಮ ಕಡೆಯೆಲ್ಲ ಬೇರೆ ಯಾರು ಹಂಗೆ ಮಾತಾಡತಿದ್ರ ಅಲ್ಲಿಗೆ ಹೋಗವಾನ ಎಲ್ಲಿಗೆ ಹೋಗಾನ ಅಂತ ಹೇಳಿ ಈ ಸರ್ತ್ ಎಲ್ಲಾರ ಹೋಗಕ್ ಈಗ ಹೋಗಕ್ಕಾಗಲ್ಲಂತ ಆಮೇಲೆ ಹೋಗೋಕ್ಕಾಗಲ್ಲಂತೆ ಹೋಗೋಣ ಎಂತನ ಗತ್ತಿದ್ದು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ಹ್ಮ್ ಮತ್ತೆ ಹೇಳ ನುಗ್ಗಿಕಾಯಿ ತ್ಲಾ ನುಗ್ಗಿಕಾಯಿ ತಿಂದ್ರ ಕ್ಯಾಲ್ಸಿಯಮ್ ಮತ್ತ ಮೂರ್ ಗ್ಲಾಸ್ ಹಾಲು ಕುಡ್ದ ಶಕ್ತಿ ಬರ್ತ್ತೈತ್ತಂದ ನೋಡಿ ಮೇಗಿಕೈತೀನಿ ನೀನ ಆ ಶಕ್ತಿ ಕಾಣಿಸ ಿನಾನ
ಪೂರಾ ತೆಳ್ಳಗನಿಸ್ತತಿಯ ಶಕ್ತಿ ಕಾಣಸ್ತಿದಿ
ಹಲೋ
ಅಶಕ್ತ ಕಾಣಿಸತ ಪೂರಾ ತಳ್ಳಗ್ ಅನಿಸ್ತಿ ಅದನ್ನ ತಿನ್ ಅಂದ್ರ ನೀನು ಸ್ವಲ್ಪ ಗಟ್ಟಿ ಆಕ್ಟ
ಮಿಂದ ಮತ್ತೆ ಊಟ ಮಾಡ್ತವ ನಮ್ದೇನಾದ ಊಟ ಚಪಾತಿ ಬೆಂಡೆಕಾಯಿ ಪಲ್ಯ ಅನ್ನ ಸಾರು ಅದ ವೀಟ್ಟರು ಮತ್ತೇನನು ಮಡಂಗಿಲ್ಲವು
ಹ
ಹಿಂಗ್ ಭಾನುವಾರ ಅಷ್ಟ ಹಿಂಗ್ಮ ತರಕಾರಿ ಹಾಕಿ ಬಸ್ಮತಿ ರೈಸ್ಕ ಬಾಕಿ ಪನ್ನೀರ್ ಇಲ್ಲ ಸೋಯಾಬೀನ್ ಉಂದು ಹ ಅನ್ನ ಮಾಡ್ತಾರ ಅನ್ನ ಮಾಡ್ತೇವಿ ಇಲ್ಲಾಂದ್ರೂ ಅದೇ ಸಾಮಾನ್ಯ ಅನ್ನು ಅನ್ನ ಸರ್ ಅನ್ನ ರಸಂ್ ರಸಮ್ ನಂಗೆ ಭಾಳ ಇಷ್ಟ ನೋಡು ರಸಮ್ ಸ ಮತ್ತೆ ಖಾರ ರಸ ಮಾಡ್ತಾರಲ್ಲ ಅದೆಷ್ಟ ನನಗ ಈ ಥಂಡಿಗಾಲ ಲ್ದಾಗ ಚಲೋ ಅನ್ಸದ ಗುಡಿಯಕ ಆಮೇಲೆ ಊಟ ಮಾಡೋಕ ಖಾರ್ಖಾರ್ ಇರುತ್ತಲ್ಲ ಒಥರ ಮಸ್ತರು ರುಚಿಕರಕ್ ಬಾಯಿಗೆ ಮುದ್ಧಿಜೊತೆಗ ಬಹಳ ರುಚಿ ಕೊಡುತ್ತದೆ ರಸಮ ಬಾರಿ ರುಚಿರುತ್ತ ನಂಗ ಅನ್ನಕ್ ಬಾಳ ಸರುತ್ತ ಮತ್ತುದನ್ನ ಮತ್ತು ತಿಳಿ ತಿಳಿ ಸಾರ ಸಾರ ಬೇರೆ ರಸಂ ಟೈಪಬದು ರಸಮ ಒಂಥರ ಏನೋ ಬ ವಿ ಆ ಬಾಳ ವಿಭಿನ್ನ ಅನ್ಸತ್ೆ ತಿಳಿಸಾರಿಕಿಂತ ಬಟ್ ನಂಗೆ ಭಾಳ ರಸ ಸಮಸ್ಯೆ ಇರುತ್ತ ಊಟ ಮಾಡಕ್
ಹ್ಮ್
ಹ್ಮ್ ಮತ್ತೆ ಹ್ಮ ಹ್ಮ ಹ್ಮ್ ಕದೆ ಹೋಗಿ ಬರ್ಬೇಕು ಅನ್ಸದೆ ಹೋಗಿ ಬರ ಮಂತ ಯಾವಾಗ ಹೋಗ ಮರ್ ಸಮಯ ಸಿಕ್ಕಾಗ ನಾವೂ ಹೋಗರ ಮನ್ ಪ್ರವಾಸಕ್ಕೆಲ್ಲರ